ಹಾರಾದ ಆರಾಮ
ಆರಾಮ್ ಇದ್ದೀನಿ ನೀನು
ನಾನು ಆರಾಮಿದೀನಿ ನೋಡಮ್ಮ ಏನ್ ಮಾಡಕತಿ
ಏನು ಇಲ್ಲ ವಾ ಸುಮ್ನೆ ಕುಂತೀನಿ ನೋಡು
ಚಾದ ಕುೂಡ್ದ ನಾನು ಸುಮ್ನೆ ಕುಂತೀಿನಿ ಮಳಿ ಸಣ್ಣೆ ಬರಾಕತೇತಿ
ಹ್ಮ್
ಆಹ ಸುಮ್ಮ ಚಹಾ ಮಾಡಿನಿ ಚಾ ಬ್ರೆಡ್ಡು ತಿನ್ನಾಕತ್ತೇವಿ ಮಕ್ಕಳು ನಾನು
ಹ್ಮ
ಲೈಟ್ ಹೋಗಿದ್ದು ಇವಾಗ ಬಂದು
ಹೌದಾ ನಾವು ಚಾ ಮಾಡಿದ್ವಿ ನಮ್ಮ ಮಮ್ಮಿ ಪಪ್ಪ ಅಪ್ಪ ಬಂದಿದ್ರು ಮಧ್ಯಾಹ್ನ ಕುೂಂತಿದ್ವಿ
ಹ್ಮ್ ಹೌದಾ ಯಾಕೋ ಬಂದಿದ್ರನಾ ಮಕ್ಳ ನೆನ್ಸಿದ್ರ ಬಂದಿರನ
ಸುಮ್ ಬಂದಿದ್ರು
ಹ ಹ ಹಾ ಚಲೋ ಆಯತಲ್ಲಾ ಏನ್ ಮಾಡಿದ್ರಿ ಅಮ್ಮ ಅಪ್ಪ ಬಂದಿದ ಸ್ಪೆಷಲ್ ಆಗಿ
ಏನ್ ಮಾಡಮ್ಮ ಚಪಾತಿ
ಹಾ ಊಟ ಮಾಡ
ಇಂತವೆಲ್ಲಾ ಮಾಡಿ ಹ್ಮ್ ಚಾದು ಕುಡ್ದು ಹ್ಮ್ ಹೋದ್ರು ಸಂಜೆ ಕಡೆ ನಮ್ಮ ಅಣ್ಣನ ಮಕ್ಳು ಅವೆಲ್ಲಾ ಬಂದಿದ್ದು
ಓ ಚಲೋ ಆಯ್ತಲ್ಲ ಎಲ್ಲ ಖುಷಿ ಆಗತ್ತ ಖುಷಿ ಆಗತ್ತಂಡೇ ಅಂತೇಳಿ ಬಂದಿದ್ರೆ
ಹ್ಮ ರಾತ್ರೆ ವ್ಯವಹಾರ ಅದಲ್ಲ ಅದಕ್ ಬಂದಿದ್ರು
ಹಾ
ಆಯ್ತ್ ನಾಳೆ ಹುಡ್ಗುರು ಎಲ್ಲ ಸಾಲಲಿ ಗೊತ್ತ್ ನಾಳಗ್ ಮುಂಜಾನೆ
ಹೌದು ಸಾಲಿ ಕಳಸ ನಮ ಹುಡುಗರು ಹೊಂಟರ ಈಗ ಆಲ್ರೆಡಿ ಒಂಟ ಟಾರ ಒಂದ್ ನಾಕಕ್ ದಿವಸ ಆಯತು ಇವತ್ತ ರವಿವಾರಲ್ಲಾ
ಹಾ
ಅಜ್ಜೆ ಐತಿ ಮನೆಗೆ ಅದರ ಸ್ಪೆಷಲ್ ಮಾಡಿದ್ದೆ ನಾನು ನಮ್ಮ್ ಮನಗೆ ನಮ್ಮ್ ಮನಗ್ ರಿಲೇಷನ್ ಬಂದಿದ್ದ ಬಂದಿದ್ರು ಒಬ್ರು
ಹಾ
ಮತ್ತೆ ಮಗಳು ಅವ್ರ ಗಂಡ ಬಂದಿದ್ರು
ಹ್ಮ್
ಹ ಪುಟ್ಟಿ ಅಂತ ಹೇಳಿ ನಿಂಗ್ ಪರಿಚಯ ಇರ್ಬೋದು ಅವರು
ಹಾ ಪುಟ್ಟಿ ಅವ್ರ ಎಲ್ಲಾ ಬಂದಿದ್ರ
ಹ ಅವ್ರು ಬಂದಿದ್ರರು ಅವರು ನಂಗ ಗೊತ್ತಿಲ್ಲ ಅವರು ಒಂಬಲ್ದೊಂಬಲಿಗೆ ನನ್ಗ್ ಇದ ಕೊಟ್ರ ಅವರು ಅಗೆ
ಹೌದಾ
ಸಂಡೆ ಅದಂತ ಹೇಳಿ ನಾವು ಇವತ್ತ ಜಲ್ದಿ ಎದ್ದಿದ್ದಿಲ್ಲ
ಹ್ಮ್ ಯಾರ್ಯಾರು ಬಂದಿದ್ರು
ಹ ಅವ್ರಿಬ್ರು ಗಂಡ ಹೆಂಡತಿ ಬಂದಿದ್ರು ಪುಟ್ಟಿ ಪುಟ್ಟಿ ಗಂಡ ಬಂದಿದ್ರು
ಹೌದಾ.
ಇಲ್ಲಿ ದೇವಸ್ಥಾನಕ್ಕಂತ ಬಂದಿದ್ರು. ನಮ್ಮ ಫೋನ್ ಗುರು ಸುಮ್ನೆ ಅಂತ ನಾ ತಿಳ್ಕೊಂಡಿದ್ದೆ. ಹ ಕರೆಗೂ ಬಂದೀನಿ ಎಲ್ಲಾ ಹೋಗಿ ನೋಡ್ತೀನಿ ಬರದ್ರಾಗ ಮನಿ ಮುಂದೆ ನಿಂತಾರ ಗಾಡಿ ಮ್ಯಾಗ.
ಹೌದಾ ದೇವ್ರಿಗ್ ಬಸವಣಪ್ಪಗ್ ಬಂದಿದ್ರನಾ.
ಅಲ್ಲಿ ತಾಳಿಕೋಟಿಗ್ ಬಂದಿದ್ರಂತ ನಿನ್ನೆ.
ಹಾ
ಅಲ್ಲಿಂದ ಈ ಕಡೆ ಬೆಳಗ್ಗೆ ಇಲ್ಲಿ ದೇವ್ರಗ್ ಬಂದ್ ಹೋದ್ರಾಯತಂತ ಬಂದಾರ.
ಹಾ ಏನೇನ್ ಮಾಡಿದ್ದಿ ಅಡ್ಗ ಅವ್ರಿಗಿ.
ಅಡ್ಗಿ ಚಪಾತಿ ಅಲ್ಸಂದಿ ಕಾಳಪಲ್ಲೆ
ಹ್ಮ್
ಅ ಪಲಾವು ಮಜ್ಗೆ ಸಾರ್ ಮತ್ತ ಹಪ್ಳ ಕರೆದಿದ್ದೆ.
ಹ್ಮ್ ಹ್ಮ್
ಹಪ್ಲ ಕರ್ದಿದ್
ಎಲ್ಲಾ ಮನೆಯಾಗೆಲ್ಲ ಹ ಬೇಸಿಗೆ ರಜದಾಗ ಸಂಡಿಗೆ ಅವೆಲ್ಲ ಮಾಡ್ಕೊಂಡೆ.
ಎ ಸೆಂಡಿ ಏನ್ ಮಾಡಿಲ್ಲಾ ಇದು ಬಟಾಟಿ ಚೀಪ್ಸ್ ಅಂತಾರಲ್ಲ ಅದನ್ ಮಾಡಿದ್ದೆ ನಾನು.
ಹಾ ಹಾ
ಅದ ಶಂಡಗಿ ಹೋದ್ ವರ್ಷ ಮಾಡಿವೆ ಹಂಗೆ ಇದ್ವು ಅಮ್ಮರ್ ಕಳಸ್ತಾರ.
ಹಾ
ಬೇಕೆ ಆತೀನಿ ಮಾಡಕ್ನು ಆಗಂಗಿಲ್ಲಲ್ಲ ಅಂತ ಹೇಳಿ.
ಹಾ
ಆರ್ ಕಳಸ್ ಕೊಡ್ತಾರ ಆ ಕಡೆ ಮಾಡಿದ್ದನ್ನ ಈ ಸಲ ಮೊನ್ನೆ ನಾನ್ ಪ್ರವಾಸಕ್ ಕ್ಕ ಹೋಗಿದ್ದ್ಯಲ್ಲಾ
ಹಾ
ಪ್ರವಾಸಕಕ್ಕ್ ಹೋದಾಗ ನಮ್ಮ ವೈನಿಕ್ ಕಡೆದಿಂದ ಅವ್ರ ತಾಯಿ ಇದ್ ಕಳ್ಸ್ಯಾರ ಉದ್ದಿನ ಹಪ್ಪಳ ಅಂತ ಹೇಳಿ ಅವ್ರ್ ಮನೆಗೆ ಮಾಡಿದಾರ್ ನೋಡ್ರ್ ಅದ
ಹೌದಾ
ಬಾಯಾಗ್ ರುಚಿ ಅದಾವ ಅಂದ್ರ್ ಅಷ್ಟ್ ಬಾಯಾಗ್ ರುಚಿ ಹತ್ತತಾವ್.
ಅವ್ರ್ ಯಾವ್ ತರ ಮಾಡಿದ್ರು ಅಂತ್ ಕೇಳ್ಬೇಕಿಲ್ಲ ತ್ರಿವೇಣಿ.
ಅದು ಕೇಳಿಲ್ಲನ್ ಅಂದ್ರ ಅವ್ರ ಏನ್ ಮಾರ್ತಾರ.
ಹಾ
ಮಾರ್ತಾರ್ ಅವ್ರು ಬೇಸಿಗೆದಾಗೆ ಮಾರ್ತಾರ್ ಅವ್ರು.
ಹೌದಾ ನಮ್ಗು ಇಷ್ಟ್ ಹೇಳಿದ್ರು ತಗೋತಿದ್ದೇವ್ ನೋಡ್
ಹಾ ನಾನು ಮೊನ್ನೆ ಅಲ್ಲಿ ಪ್ರವಾಸಕ್ ಹೋದಾಗ ತಗೊನ್ ಬಂದಿದ್ರು ಮತ್ತೆ ಮನ್ಯಾಗ ಅವ್ರು ಒಳ್ಳಿ ಬರ್ಬೇಕಾದ್ ಆದ್ರೆ ಅವ್ರ ಮನ್ಯಾಗ ಊಟ ಮಾಡ್ ಬಂದೆ.
ಹ್ಮ್
ಊಟ ಮಾಡಿ ಬರೋ ಟೈಮಿಗೆ ಹಪ್ಳ ಕರ್ದಿದ್ರು ಹೋಳ್ಗಿ ಜೊತೆಗೆ ಎಷ್ಟು ಛಲೋ ಆತ್ತದ ಅಷ್ಟ್ ಚಲೋ ಅದು ಅದಕ್ಕೆ ಬರ್ಬೇಕಾದ್ರೆ ಒಂದಿಷ್ಟ್ ತಗೊ ಬಂದೀನಿ ಅವ್ರದ್ದು ನೆ ನೆಕ್ಸ್ಟ್ ಟೈಮ್ ಬೇಕಾದ್ರೆ ನಾನು ತಗೊಂಡ್ ಹೋಗ್ತೀನಿ ಒಂದ್ ನೂರ್ ಪೀಸಿಗೆ ಇಷ್ಟ್ ಅಂತ ಐತೆ ಅವ್ರ ಬಲ್ಲಿ.
ಹಾ ಹಾ ಹಾ
ಅ ಚಂದ ಉದ್ದಿನ್ ಹಾಪ್ಪ್
ಕೇಳು ನಮ್ಗೂ ಬೇಕಾದ್ರ ತರ್ತಕ್ ಬರ್ತದ.
ಹೌದ್ ಹೊರಗಡೆ ಅಂಗ್ಡ್ಯಾಗ್ ತಗೋತೇವಲ್ಲಾ ತಳ್ಳಗಾಗಿರ್ತಾವ್ ಅವು. ಇವ್ರತ್ರ ದಪ್ಪದ ಟೇಷ್ಟ್ ಇದದಾವವು ಅದ್ರಗ್ ಎಲ್ಲಾ ತರ ಕಾಳ್ ದಿನ್ಸಾಕಿ ಮಾಡ್ತಾರಂತ ಅವ್ರು.
ಹಾ ಹಾ ಹಾ
ದಿನ್ನಷ್ಟೇ ಅಲ್ಲ ಉದ್ದು ಮತ್ತೆ ಅಲ್ಸಂದಿ ಏನೇನೋ ಹಾಕಿ ಮಾಡಾರ ಸ್ವಲ್ಪ್ ಕಪ್ಪ್ ಬರ್ತವ್ ಹಪ್ಲ
ಹಾ ನಮಗೂ ನೋಡಂಗ್ ಕೊಡು
ಸರಿ ನೀನ್ ಬಂದ ಅಂದ್ರ ನಾನ ಇಲ್ಲಿ ಒಂದಿಷ್ಟು ಕಳಸ್ತೀನಿ ಫಸ್ಟಿಗೆ.
ಹಾ
ಹ ಚಲೋ ಅನಸ್ತ ಅಂದ್ರ ಮತ್ತೆ ನೆಕ್ಸ್ಟ್ ಟೈಮ್ ನಾವು ಹದಾಗ ನಮ್ಮ ಮನಿಗೆ ಹೇಳ್ತೀನಿ ತಗೊಂಬ ಅಂತೆಳಿ.
ಹಾ ಆಯ್ತು ಅಷ್ಟೇ ಮಾಡು.
ಮತ್ತ ನಿಮ್ಮ್ ಅಪ್ಪರಗ ಅದೆಲ್ಲಾ ಚಲೋ ಆಗತ್ತ ಉಣ್ಣಕ. ಇಷ್ಟ ಪಡ್ತಾರ ಗಂಡ ಮಕ್ಳ ಊಟದ್ ಜೊತೆಗೆ.
ಹ್ಮ್ ಅಷ್ಟೇ ಮಾಡ್ ನಾವು ಮಾಡಿಲ್ಲ.
ಆ ಮತ್ತೇನ್ ಮಕ್ಳು ಆರಾಮ ಅದಾರ.
ಆರಾಮ್ ಅದಾರ್ ನೋಡು ಆಟ ಆಡಕತ್ತಾರ ಇವತ್ತೊಂದ ದಿನ ಆಟ ಆಡಕ್ ಬಿಟ್ಟಿವಿ. ನಾಳೆಲಿಂದ ಮಳಿ ಇಲ್ಲ ನೋಡಿ ಇವತ್ತ ನಿನ್ನೆ ಬಂದಿತ್ತ್ ಮಳಿ ರಾತ್ರಿ ಇವತ್ತಂತ್ರು ಏನು ಇಲ್ಲ.
ಎಲ್ಲಾ ಸೋಷಿಯಲ್ ಮೀಡಿಯಾದಾಗ ತೋರ್ಸಕತ್ತಾರ ನಿಮ್ ಮೂರ್ ಕಡೆ ಅಷ್ಟು ಮಳೆಯದ್ ಅಂತ. ಮ ಏನೋ ಕೆರಿ ಬಂದದ ಅಂತಲ್ಲ ಅದ ಹಳ್ಳ ಬಂದದಂತ.
ಹಾ ಬಂದೈತೆ ಹೌದು. ಹಾ ಹೌದೌದು ಹೌದು ಆ ಕಡೆ ಗಾಡಿ ಈ ಕಡಿ ಈ ಕಡೆ ಗಾಡಿ ಆ ಕಡೆ.
ಹೌದು ಅದ್ರಾಗ ಓದಿದೆ ನಾನು ಬಂದಿದ್ದು ಎಲ್ಲ ಬಿಡಿ ಹೋಗೊಂಡು ಬಂದಿದ್ದು.
ಹೌದೇನಾ ನಾನ್ ಎಲ್ಲಿ ನೋಡೇ ಇಲ್ಲ ನಮ್ಮ ಅಪ್ಪ ಅಮ್ಮ ಬಂದಿದ್ರು ಅದ್ರ.
ಅದ್ರಾಗೆ ನೀನು ಫುಲ್ ಟೈಮ್ ಇ
ಹ್ಮ್ ನೋಡೋಕೆ ಆಗಿಲ್ಲ ಮೊಬೈಲ್. ಯಾರೇ ಮನಗ್ ಬಂದ್ರ ಅಂದ್ರೆ ಎಲ್ಲಿ ಟೈಮೇ ಸಾಲ್ಲಲ್ಲ ಅಲ್ಲ ಮಾತಾಡಕ್.
ಹಾ ಬರ್ರಿ ಮನೆಗೆ ಕಡಿ.
ಕ್ವಿ ನೀವು ಬಾ ಯಾವಾಗ ರೇ
ಈಗ ಅದು ನಮ್ಮ ಮನೆಯವರ್ದ ಒಂದ್ ಸ್ವಲ್ಪ ಬ್ಯಾಂಕಿನ್ ಕೆಲ್ಸ ಒಂದ್ ನಡ್ದೈತಿ ಹಿಂಗಾಗಿ ಬಿಝಿ ಆಗ್ಬಿಟ್ಟಿನಿ. ನೀವ ಎರಡು ಹುಡುಗರು ಆಗ್ತಾವ ಸ್ಕೂಲಗ್ ಕಳ್ಸೋದು.
ಹ್ಮ್
ಹಿಂಗಾಗಿ ಬಾಳ ಬಿಸಿ ಆಗ್ಬಿಟ್ಟೀನಿ ನೀವ ಒಂದ್ ಸ್ವಲ್ಪ್ ಹುಡುಗರಿ ಶಾಲಿ ಕಳಸ್ದ್ರ ಅಂದ್ರ. ಬಂದ್ ಹೋಗ್ತಿದೀರ ಬಂದ್ ಹೋಗ್ರಿ ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಅದ ತಗೊಳಾಕತ್ತೀರ ಅಂ ಅಂತ ಸ್ವಲ್ಪ ಕೆಲ್ಸದ ಬಗ್ಗೆ. ನಾನ್ ಬಂದ್ ಒಂದ್ ತಾಸ್ ಎರಡ್ ತಾಸ್ ನಿಂತ್ರೆ ಮತ್ತೆ ಮರಳಿ ಹೋಗಕ್ ಬರಲ್
ಹಾ ಬರ್ತೀನ್ ಬರ್ತನ್ ಈ ಹುಡ್ಗರ್ ಸಾಲಿಗ್ ಹೋಲಿ.
ಹ ನೀವು ಟಿನೀವ್ ಡೆಬ್ಬಿ ಕಟ್ಟಿ ಬಿಡ್ತಿರಲ್ಲಾ ಊಟ್ರ ಡೆಬ್ಬಿ. ಹ ನಿಮ್ದು ಚಲೋ ನಿಮ್ ಡಬ್ಬಿ ಕಟ್ಟಿ ಬಿಡ್ತಿರಿ ಒಮ್ಮೆ ಸಾಯಂಕಾಲ ನಾಗ್
ನಾಕ್ ಗಂಟೆ ಬರ್ಾರ ಅವ್ರು ನಾಕ್ ಗಂಟೆಯಲ್ಲಿಿಂದ ನೋಡು ಅವರು ನಾಕಕ್ ಗಂಟೆಏನದ್ರ ನಾವ್ ಎಲ್ಲ ಮನಗ ಇರ್ಬಬೇಕ. ಓಕ್
ಹಾ ಹಾ ಆತರ ಮಾಡ್ರಿ ಅದು ಯೋಚನೆ ಮಾಡ್ಕೊರಿ ಇಬ್ಬರು ನಿಮ್ಮ ಅಕ್ಕ ನೀನು.
ಹ್ಂ
ಹ ಸ್ವಲ್ಪ ಹುಡುಗರು ಹೋಗ ಟೈಮಿಂಗ ನೀವ್ ಹೊರಗಾದ್ರ ಅಂದ್ರ. ಬತ್ ಹೋಗಕ್ ಬರುತಂತ. ಒಳ್ಳಿ ಅವ್ರ ಬ್ರ ನಿಮಗ್ ಹೋಗಕ್ ಬರತ್ತ. ಚಲೋ ಅದ ಅದನು ಕೆಲ್ಸ ನೋಡ್ಕೊಂಡ್ ಹೋಗ್ತಿದ್ರಿ ಎಲ್ಲಾ ಕೇಳ್ಕೊಂಡ್ ಹೋಗ್ತಿದ್ರ ಅಂತ.
ಹ್ಮ್ ಅದೇ ಅಷ್ಟೇ ಮಾಡ್ತಿನ್ ಬರ್ತೀನ್ ಒಂದ್ ದಿನ.
ಹಾ ಹಾ ಬರ್ರಿ ನಿಮ್ಮ ಮಾಮ್ಮ ಆರಾಮದಾರ.
ಅತ್ತಿ ಮಾವ ಎಲ್ಲಾ ಆರಾಮ
ಆರಾಮ ಅದಾರ ಅವರು ಆರಾಮದ. ಮಮ್ಮಿ ಆರಾಮದಾರ ಅಣ್ಣಗೆ ಒಂಚೂರ್ ಆರಾಮಿಲ್ಲ. ಅಣ್ಣ ಅಂಗಡಿಗ್ನು ಅಂತ ಏನು. ಇಲ್ಲ ಅವಾಗೆ ಪ್ರವಾಸಕ್ಕೆ ಹೋಗ್ ಬಂದ್ಮ್ಯಾಗ ಈ ಕಡೆ ಕರ್ಕೊ ಬಂದ್ಬಿಟ್ಟಿನ್ ಮಕ್ಳಿಗೆ.
ಹಾ
ಆ ಅವನ್ ಊರಿಗೆ ಹೋಗಕ್ ಆಗ್ಲಿಲ್ಲ ನಮ್ಗನು.
ಹಾ
ನಿನ್ನೆ ತಾಳಿ ಕೊಟ್ಟಿಗೆ ಹೋಗಿದ್ದೆ ನಾನು ನಮ್ದು ಒಂದ್ ಸ್ವಲ್ಪ ನೀರಿನ ಮೋಟ್ರರ್ ಮ್ಯಾಗ ಎರ್ಸಕ್ ಸುಟ್ಟಿತ್ತ ಅದನ
ಹ್ಮ್ ಸುಟ್ಟಿ ತ ಮತ
ಹ ನಮ್ದಲ್ಲ ನಮ್ಮ್ ಅತ್ತೆಯವರದ್ದ ಮುಂದ್ಗಡೆ ಐತೆಲ್ಲಾ ಬೋರ್ ನೀರ್ ಇರಿಸತ
ಹೌದೌದು ಹೌದಾ ನಿಮ್ಮ ಅವಾರ್ ಬಂದಾರಾ ಹೋಗ್ಯಾರ
ಹೋದ್ರು ಅವ್ರು ಊರಿರಿಗೆ ಹೋದ್ರು ಅವ್ರಿಗೂ ಕಣ್ಣಿ ಒಂದ್ವೊಪ ಏನೋ ಪರಿ ಬಂದದಂತ
ಆ ಪ್ರಶಾನ
ಹಾ ಮಾಡ್ಸ್ಕೊಂಡ್ ಅದ್ ಮೈದ್ರಗ ಏನೋ ಪರಿ ತಗೀತಾರ ಅಂತ ಅದ ಏನ ಅಲ್ಲಿ ಮಾಡ್ಸ್ಕೊಂಡ್ ಹೋದ್ರು ಮತ್ತ ಗುಲ್ಬರ್ಗ ಕ್ಕ
ಹಾ
ಅದಕ್ಕ ಹೋಗ್ಯಾರ ಇಲ್ಲ ಅಪರಿಷನ್ ಅಂತ ಮ ಏನಲ್ಲಾ ಹಿಂಗ ಅದು ಎಲ್ಲೋ ಪರಿ ತೆಗಿತಾರಂತಲ್ಲ ಅವ್ರ ನತಾರ ಸಂಂಬೀತ್ ತಗಸ್ಕೊ್ ಬರಕ್ ಹೋಗಿದ್ರು ಮೈದರ್ಗಿ ಅಂತ ಗುಲ್ಬರ್ಗ ಹತ್ರ
ಹ್ಮ್
ಅಲ್ಲಿ ಹೋಗಿ ಹೋಗಿದಾರ ತಗಸ್ಕೊಂಬರಕ ಮತ್ತೆ ಆ ಕಡೆ ಹೋದ್ರೆ ನಮ ನಾದ್ನಿ ಬಂದಾಳ
ಹ್ಮ್ ಮಕ್ಕಳು ನಾದ್ನಿ ಮಕ್ಕಳು
ಬಂದಾರ ಅವರು ಬಂದಾರ ಅದಕ್ಕೆ ಮನ ಎಲ್ಲಾ ಅಷ್ಟ್ ಗದ್ಲ ಗದ್ಲ ನಮ್ಮ್ ಮನ್ಯಾಗ
ಹೌದಾ ಸಾಲಗದು ಹಚ್ಚಾರ ಅಲಿ
ಅವ್ರು ಇದಕ್ ಹೋಗಿದ್ರು ಮೈಸೂರ್ಕ್ ಹೋಗಿದ್ರು ಇನ್ನೊಬ್ಬರ ನಾದ್ನಿ ಹತ್ರ ದೊಡ್ಡಕ್ಕನ್ ಬಲ್ಲಿ ಹೋಗಿದ್ರು ಅವರು ಅಲ್ಲಿಂದ ಈ ಕಡೆ ಬಂದಾರ ಹೋಗ್ತಾರೆ ಇವತ್ತೊ ಹುಡುಗಿ ಗಬ್ಬುರ್ಕ್ ಬಿಟಾರ ಹಾಸ್ಟೆಲ್ ಗೆ ಅಂದ್ರು ಹೋಗಿ ಐದನೇ ಕ್ಲಾಸ್ ಎಲ್ಲ ಈ ವರ್ಷ ಐದನೇ ಕ್ಲಾಸ್ ಹೋದ ವರ್ಷನೇ ಬಿಟ್ಟಿದ್ರು ನಾಲ್ಕನೇ ಕ್ಲಾಸ್ಗ ಅಕಿಗ್ ಅಲ್ಲಿ
ಹಾ
ಚಲೋ ಓದಕತ್ತಾಳ ಮತ್ತೆ ಈಗ ಬೇಸಿಗೆ ರಜಾದಾಗನೂ ಬಿಟ್ಟಿದ್ರ ಅಲ್ಲೇ
ಹೌದಾ ನಮ್ಮಕ್ಕನ್ ಮಗಳಿಗೂ ಬಿಟ್ಟಿದ್ವಿ ಎಕ್ಸಲೆಂಟಕ್ಕ ಬಜಾಪೂರು ಕಂಟಿನ್ಯೂ ಮಾಡ್ಲಿಲ್ಲ ನಾವ್ ಇಲ್ಲೇ ಇದು ಮಾಡಿದ್ವಿ ಅಲ್ಲೇ ಹಚ್ಚ ಹಚ್ಚಂದ್ರ ಅವರು ನಮ್ಗೆ ರೊಕ್ಕ ಜಾಸ್ತಿ ಆಗ್ತದ ಬ್ಯಾಡ ಅಂತ ಅಂತೇಳಿ ಇಲ್ಲೇ ಹಚ್ಚೀವಿ
ಇರ್ಲಿ ಬಿಡು ಅದ ಯಾಕಂತಂದ್ರ ಮಕ್ಕಳು ಇರ್ತಿದ್ರಂದ್ರೆ ಬಿಡಾಕ ಚಲೋ
ಹ್ಮ್ ಇರ್ತಿದ್ಲಕ್ಕಿ ನಾವೇ ಇರ್ಲಿ ಬೇಡ ಅಂತ ಹೇಳ್ಬಿಟ್ಟವಿ
ಹೌದನಾ ಎಲ್ಲ ನಮ್ನ
ನಿಮ ಚಿನ್ನು ಓದೋದು ಬರಯೋದು ಮಾಡ್ತಾ
ಹಾ ಓದಕತಾಳಾಕಿನ್ನು ಇವಾಗ ಅದೇನೋ ನಾನೇ ಹ ರೈಟಿಂಗ್ ಏನು ಇಲ್ಲ ಆಗ್ಯದ ಅಂತ ಅಂದ್ಲು ಹ್ಯಾಂಡ್ ರೈಟಿಂಗ್ ನೀಟ್ ಆಗ್ಲಿ ಅ ಅಂತ ಹೇಳಿ ಎರಡ್ ಲೈನ್ ಇದು ಇರ್ತೈತೆಲ್ಲ ಅದಾಗ ಬರಿ ಅಂತ ಶುಭ್ದರ ಬರಯಕ್ ಹೋಗ್ಬಿಟ್ಟಿನಿ ಇಬ್ರಿಗೆ
ಹಾ
ಮನೆಯಾಗ್ ಇದ್ರೆ ಏನಾದ್ರು ಮಕ್ಳಿಗೆ ಹೇಳಕ್ ಸಾಧ್ಯ ಎಲ್ಲಾ ಕೆಲ್ಸಕ್ ಏನು ಹೇಳಕ್
ಏನು ಹೇಳಕ್ ಆಗಲ್ಲ ಅಂದ್ರು ಸಾಯಂಕಾಲ ಸ್ವಲ್ಪ ಹೇಳ್ಬೇಕವ್ರಿಗೆ
ಹೇಳ್ಬೇಕು ಟೈಮ್ ತಗೊಂಡ ಅ ಆದ್ರು ಮನ್ಯಾಗ ಈಗ ಕೂಡ್ ಕುಟುಂಬ ಇರ್ತದಲ್ಲ ಏನಾದ್ರು ಮಾಡೇಬೇಕು ಮನ್ಯಾಗ
ಹ್ಮ ಹ್ಮ್ ಹೇಳ್ಬೇಕು ಹಾಗಲ್ಲ ಟೈಮ್ ಸಿಗಲ್ಲ ಬಾಳ ಜನ ಇರ್ತಿವ ಮನ್ಯಾಗ
ಹ್ಮ್ ಹ್ಮ್ ಹ್ಮ್ ಹಗೆ ಆತ ನಿಮ್ ಮಕ್ಳು ಕುಂದರ್ತಾರ್ ಏನ್ ಹೋಮ್ವರ್ಕ್ ಮಾಡಕ್
ಹ್ಮ ಕೂಡ್ತಾರ ಎಲ್ಲರೂ ಅದಾರಲ್ಲ ಕೂಡ್ತಾರ ಕುಂತು ಅದು ಬರೀತಾರ ಆದ್ರ ಈಗೇನ್ ಸಾಲಿ ಇಲ್ಲಲ್ಲ ಸಾಲಿ ನಾಳೆಲಲಿಂದ ಹೋದ್ರಂದ್ರ ಅ
ಸ್ಟಾರ್ಟ್ ಇರ್ಲಿ ಬಿಡು ಮತ್ತೆ ಓದ್ತಾರ ನಿಮ್ಮ್ ಅಕ್ಕ ನೀವು ಯೋಚ ಮಾಡ್ರಿ ಬಂದ್ ಹೋಗ್ರಿ ಇಲ್ಲೇ ಒಂದ್ಸತ್
ಬರ್ತೀವಿ ಬರ್ತೀವಿ ನೀನು ಹ ನೀನೇ ಬರ್ತಿ ಅಂತ ಹಿಂಗ್ ಅನ್ಕೊಂಡಿದ್ವಿ
ಇಲ್ಲ ಇದು ಕೆಲ್ಸ ನಡ್ದ್ ಬಿಟ್ಟದಲ್ಲಾ ಹಿಂಗಾಗಿ ಬರಕ್ನು ಆಗಲ್ಲಗೈತ್ ನನಗ ಮನ್ಯಾಗ ಬಂದ
ಬಂದಾರಾ
ಬರೋದು ಹೋಗೋದು ಹಿಂಗಾಗಿ ಅನ್ಸಕತ್ ಬಿಟ್ಟೈತ್ ನನಗನ ನೀವ ಇಬ್ರ ಫ್ರೀ ಇದರ್ ಬಂದ್ ಹೋಗ್ರಿ ಸರಿ ಹತ ತಿನಂತ
ಮತ್ತ್ ಮಾಡ್ತೀನಿ ಹೇಳ
ಹ
ಹಾ ಹೇಳಿ